ಹಲೋ ಸರ್ ನಮಸ್ಕಾರ
ಹ್ಮ ಆರಾಮದೀವಿ ಮೇಡಮ್ ನೀವ್ ಅರಾಮಿದಿರ
ಹಾಂ ಆರಾಮಿದ್ದೀವಿ ಸರ್ ಮನೇಲಿ ಎಲ್ರು ಹೆಂಗಿದ್ದಾರೆ ಸರ್ ವರ್ಕ್ ಹೆಂಗಿದೆ ನಿಮ್ಮದು
ಹ್ಮ್ ನದ ಮಾಗಿದರೆ ಮೇಡಂ
ಹೌದಾ ಹಾ ಸರ್ ಎಲ್ಲೂ ಹೋಗಿಲ್ಲ ಸರ್ ಹಲ್ಡೇಸ್ ಎಲ್ಲ
ಇಲ್ಲ ಮೇಡಮ್ ಅಲ್ಲಿಗು ಹೋಗಿಲ್ಲ
ಹೌದ್
ಹ್ಮ ಮನೆಲೆ ಕೋಚಿಂಗ್ಲಸ್ಡೆಸ್ತಾ ಇದಿನಿ
ಹೌದಾ ಸ ಹ ಬರ್ತರ
ಹಾ ಬರ್ತಾರೆ ಮೇಡಮ್ ಈವ್ನಿಂಗ್ ಸೆಷನ್ ಮತ್ ಮಾರ್ನಿಂಗ್ ಸೆಷನ್ ಇರುತ್ತೆ
ತ
ಹಾ ಆಫ್ ಅಮೋನ್ ಎಲ್ಲರು ಮನೆಗ್ ಮನೇಲಿ ಇರ್ತಾರೆ
ಹ ಸ ಇದು ಆಲ್ಡೇಸ್ ಇರೋದ್ರಿಂದ ನಮ ನಮ್ಮ್ ಏರಿಯಾದಲ್ಲಂತೂ ಬಾಳ ಮಕ್ಳು ಟಿ ವಿಗೆ ಅಡಿಕ್ಟ್ ಆಗ್ಬಿಟ್ ನೋಡ್ರಿ ಸರ್ ಟಿ ವಿ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಹ್ಮ್ ನಿಮ್ದ ಲಾಂಗ್ ಆಗ್ಬಿಡ್ ಕಳ್ಸ್ಕಡೋಕೆ ಕ್ಲಾಸಿಗೆ ಕಸ್ಕೊಡೋಣ ಅಂತ ತಂದರೆ ಯಾರ್ ಮನೆಯಲ್ಲಿ ನೋಡಿದ್ರುನು ಮಕ್ಳು ಬರೀ ಟಿವಿ ಟಿವಿ ನೋಡ್ತಾ ಕೂಡೋದು ಮೊಬೈಲ್ ನೋಡ್
ಏನು ಮಾಡಕೆ ಮೇಡಮ್ ಯಾಕಂದ್ರೆ ಪ್ರೆಸೆಂಟ್ ಈ ಹಾಲಿಡೇಸ್ ಒಳಗೆ ಟಿ ಅನ್ನ ಫಸ್ಟ್ ಕಲೆಕ್ಷನ್ ತಗಿಡ್ಬೇಕ್ ನೀವು
ಹ್ಮ
ಹ ಕಲೆಕ್ಷನ್ ತಗದು ಹುಡುಗ್ ವರ್ಕ್ ಕೊಟ್ರೆ ಅವ್ರ ಮಾಡ್ತಾರೆ ಕಲೆಕ್ಷನ್ ತಬೇಕಂದ್ರೆ ನೀವು ತೆಗಯೋದಿಲ್ಲ
ತೆಗಿಯಾಕ್ ಅದು ಇನ್ನೂ ದೊಡ್ಡು ನರಕ ಇರುತ್ತೆಲ್ಲ ಸರ್ ಅದು ಅವ್ರಿಗೆ ನಾವು
ಸೀರಿಯಲ್ ಅಂತಾರ ಒಂ ತ್ರ ಅಂತರ ನಿಮ್ಗೂ ಬೇಕಾಗಲ್ಲ ಹುಡುಗರು ನೋಡಿದ್ರೆ ಅದೇ ಚಾನ್ಸ್ ಅಂತ್ ಅಂತೇಳಿ ಅವರು ಆ ಕಾರ್ಟೂನ್ ನೆಟ್ವರ್ಕ್ ಇಟ್ಕೊಂಡೆ ಅದು ಇದು ಅಂತೇಳಿ ಯೂಸ್ಲೆಸ್ ಎಲ್ಲಾ ನೋಡ್ಕ್ಯಂತ ಕುಂದರ ತರ ಯೂಸ್ಫುಲ್ ಆಗಿರೋ ಏನನ್ನೋಡಿದ್ರು ಓಕೆ
ಹೌದು ಹೌದು ಸರ್
ಸಣ್ಣ ಬಗ್ಗೆ ಆಗ್ಲಿ ಸ್ಪೋರ್ಟ್ಸ್ ಬಗ್ಗೆ ಆಗ್ಲಿ ಇಲ್ಲ ಪ್ರೆಸೆಂಟ್ ಈಗ ನ್ಯೂಸ್ ನೋಡೋದಾಗ್ಲಿ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದು ನೋಡೋದಾಗ್ಲಿ ಇಂತ ತಿಳುವಳಿಕೆ ಬರೋವೇನು ನೋಡಿದ್ರೆ ಏನನ್ ಹೇಳ್ಬಹುದು ಅದು ಬಿಟ್ಬಿಟ್ಟು ಕಾಕ ನೋಡಿದೆ ಅವ್ನೋಡಿದೆ ಇವ್ನೋಡಿದೆ
ಹಾ ಹೌದೌದು ಸರ್ ಫಿಲಿಂ ದೊಡ್ಡ ಹುಡುಗರ ಆದ್ರೆ ಬರ ಫಿಲಿಮ್ಗಡಿಟ್ ಆಗ್ಬಿಟ್ಟಿದ್ದಾರೆ ಸರ್ ದೊಡ್ಡ ಹುಡುಗರಾದ್ರೆ ಬರೆ ಫಿಲಿಂಗಡಿಟ್ ಆಗ್ಬಿಟ್ಟಿದಿರಾ ಇನ್ನೊಂದು ಇಚ್ಚ ಇತ್ತೀಚೆಗೆ ನೋಡ್ಬೇಕಂತಂದ್ರೆ ಪೇರೆಂಟ್ಸ್ ಸೀರಿಯಲ್ಸ್ ನೋಡೋದ್ರಿಂದ ಪೇರೆಂಟ್ಸ್ ಜೊತೆಗೆ ಮಕ್ಕಳುನು ಸೀರಿಯಲ್ಸಗೆ ಅಡಿಟ್ಟ ಆಗ್ಬಿಟ್ಟಿದ್ದಾರೆ ಸರ್ ಅದ್ರಿಂದ ಟೈಮ್ ವೇಸ್ಟ್ ಆಗೋದು ಜೊತೆಗೆ ಮತ್ತೆ ಅವರು ಇರೋ ಡೈಲಾಗ್ಸ್ ಸೆಲ್ಲಾ ಮಕ್ಕಳು ಅಡಿಟ್ ಮಾಡ್ಕೊಳದ್ ದು ಅವ್ರ ಆಕ್ಷನ್ಸ್ ಎಲ್ಲ ಮಕ್ಕಳ ಅಡಿಟ್ ಮಾಡ್ ಕೊಳ್ಳೋದು ಈತರ ಆಗ್ಬಿಟ್ಟಿದೆ ಆದ್ರೇ ಸೀರಿಯಲ್ಸ್ ನೋಡೋದ್ರಿಂದ ಏನಾದರೂ ಪ್ಲಸ್ ಪಾಯಿಂಟ್ ಇದಾವೇನು ಸರ್
ಏನೂ ಇಲ್ಲ ಮೇಡಮ್ ಇನ್ನ ಹುಡುಗುರು ಹಾಳ ಆಗ್ತಾರೆ ಹಾಳಾಗದ್ ಬಿಟ್ಟು ಏನ ಇಲ್ಲ ಹೋಗ್ಲಿ ಸೀರಿಯಲ್ಸ್ ಒಳಗ್ ಏನಾದ್ರು ಭಕ್ತಿ ಸೀರಿಯಲ್ಸ್ ಏನ ನೋಡ್ ತರವೂ ಇಲ್ಲ
ಹೌದೌದು ಹ
ಎಲ್ಲಾ ಯೂಸ್ಲೆಸ್ ನೋಡ್ಕಂತ ಕುಂದಿರ್ತಾರೆ ಭಕ್ತಿ ಆಗ್ಲಿ ಇಲ್ಲಾಂದ್ರೆ ಸ್ಟಡೀಸ್ ಬಗ್ಗೆ ಆಗ್ಲಿ ಏನಾನೂ ಒಂದು ಪ್ರೋಗ್ರಾಮ್ ನೋಡ ಅಂತ ಹೇಳಿ ನೋಡಕ ಆಗಲ್ಲ ಬಟ್ ಅಂತ ಮಾತ್ರ ನೋಡ್ಕಂತ ಕುಂತಿರ್ತಾರೆ ಎಷ್ಟು ಕಾನ್ಸಂಟ್ರೇಷನ್ ಕೊಟ್ಟಿರ್ತ್ ತರಂದ್ರೆ ನೋಡೋದ್ರಾಗ
ಹೌದೌದು ಸರ್ ಒಂದು ಮಾತು ಕೇಳಂಗಿಲ್ಲ ಇರಲ್ಲ ಮೆಮೊರಿ ಪವರ ಲಾಸ್ ಆಗುತ್ತಲ್ಲ ಸರ್ ಟಿ ವಿ ನೋಡೋದ್ರಿಂದ ಮಕ್ಕಳಿಗೆ
ಲಾಸ್ ಆಗಿರದಲ್ಲ ಅವ್ರ್ ಮೈಂಡ್ ಕರಪ್ಟ್ ಆಗುತ್ತೆ. ಓದದ್ರ ಬಗ್ಗೆ ಗಮನ ಆರ್ ವಿಯೆ ಬ್ಯಾರೆ ವಿಷಯಗಳಲ್ಲಿ ಯಾವಾಗ ಜಾಸ್ತಿ ಆಗುತ್ತೆ? ಹ ಬ್ಯಾರೆ ವಿಷಯಗಳು ನಾವ್ ನಾವಗುನ ಹೇಳಿರಲ್ಲ ಅಂತ ವಿಷಯಗುಳು
ಹಾಂ ಹೌದೌದು ಸರ್ ಹೌದು.
ಫಸ್ಟ್ ಆಫ್ ಆಲ್ ಅಂತದ್ರಲಿಂದ ಹುಡುಗುರ್ನ್ ಯಾವಾಗ್ಲೂ ದೂರ ಇಟ್ಟಿರ್ಲೇಬೇಕು ನಾವು. ಇನ್ ಕೇಸ್ ಆಗುತ್ತೆ ಅಂದ್ರೆ ವರ್ಕ್ ಕೊಡ್ಬೇಕು. ಏನನು ಆಕ್ಟಿವಿಟೀಸ್ ಕೊಡ್ಬೇ ಕು.
ಹೌದು.
ಇದರ ಬಗ್ಗೆ ಅರಿವು ಮೂಡೊ ತರ ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡಂತ ಹೇಳ್ಬೇಕ್ ಅವ್ರಿಗೆ.
ಹ್ಮ್
ಯೂಟ್ಯೂಬ್ ಇದೆ ಯೂಟ್ಯೂಬ್ ಒಳಗೆ ಒಳ್ಳೇದು ಇದೆ ಕೆಟ್ಟುದು ಇದೆ. ಹ್ಮ್ ಒಳ್ಳೇದನ್ನು ತೋರ್ಸ್ಬೇಕು. ಈ ತರ ಪ್ರಾಜೆಕ್ಟ್ ಗುಳು ಮಾಡ್ಬೇಕಂತ ಹೇಳಿ ಆ ವೀಡಿಯೋ ಡೌನ್ಲೋಡ್ ಮಾಡವರ್ಗ್ ಇಟ್ಟು ಇದೇ ಪ್ರಾಜೆಕ್ಟ್ ನೀನ್ ಮಾಡಂತ್ ಹೇಳಿ ವರ್ಕ್ ಗುಳ್ ಕೊಡ್ಬೇಕ್ ಹುಡ್ಗುರ್ಗೆ.
ಅಂದ್ರೆ ಅಷ್ಟು ಪೇಶೆನ್ಸು ಓ ಔ ಅಷ್ಟು ಪೇಶೆನ್ಸ್ ಇವಾಗ ಯಾವ ಯಾವ ಪೇರೆಂಟ್ಸಿಗು ಇಲ್ಲಲ್ಲಲ್ ಸರ್ ಈಗ ಪೇರೆಂಟ್ಸುನು ಹಂಗೆ ಇದ್ದಾರೀಗ.
ಪಾಸ್ಬಿಲಿಟಿ ಹುಡುಗರು ಹಾಳಾಗ್ತಿದ್ರೆ ಹಾಳಾಗ್ತಿದ್ದಾರ್ ಬಿಡು ಅಂತ್ ಬಿಡಕ್ ಆಗದಿಲ್ಲಲ್ಲಾ?
ಹೌದೌದು ಹ್ಮ್
ಕಾಗ ನಾವ್ ಅವ್ರನ್ ತಿದ್ದುಪಡಿ ಮಾಡ್ಲೇಬೇಕು. ಸ್ಕೂಲುಗ್ ಕಳ್ಸ್ ಸುದ್ರೆ ಗುರುಗಳ ಓ ಕೆ ಮನೆಲ್ಲಿ?
ಅಲ್ಲ ಸರ್ ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ರು ಟೀಚರ್ಸೇ ಆತರ ಹೇಳ್ತಾ ಇದ್ದಾರ ಮೊಬೈಲಲ್ಲೇ ನೋಡಿ ಬರೀರಿ ಟಿವಿನಲ್ಲಿ ಬರು
ಅದೇ ಟೀಚರ್ಸ್ ಆದರುಗುನಾ ಏನ್ ಹೇಳ್ತಾರೆ ಒಳ್ಳೇದೆ ಅವ್ರ್ ಹೇಳದು ಏನಂದ್ರೆ ಅವ್ರೂ ಓದೋದ್ರು ಬಗ್ಗೆ ಬರ್ ಯೋದ್ರು ಬಗ್ಗೆ ಮತ್ತೆ ಇನ್ನೊದ್ರು ಬಗ್ಗೆ ಹೇಳ್ತಾ ಇದ್ದಾರೆ, ಇಂಡಸ್ ಸೀರಿಯಲ್ಗುಳು ಮತ್ ತ್ತೆ ಶಾರ್ಟ್ಸ್ ಗುಳು ಅವು ಇವು ನೋಡೋಂತ ಹೇಳ್ತ್ ತಾಯಿಲ್ಲಲ್ಲ. ಏನಂದ್ರೆ ಆ ಬಟ್ ಏನಂದ್ರೆ ಜಾಸ್ತಿ ಹೊತ್ಗುನು ಮೊಬೈಲು ಅವು ನೋಡಕ್ಕುನು ಬಿಡ್ಬಾರ್ದು, ಎಷ್ಟು ಒಂದು ತಾಸ ನಲ್ಲಿ ಅರ್ಧ ತಾಸು ನೋಡಿದ್ರೆ ಅರ್ಧ ಫ್ರೀ ಇರ್ಬೇಕು ಕಣ್ಣು. ಹೌದು ತಾಸುಗಟ್ಲೆ ಅದುನ್ನೇ ನೋಡ್ ಹತಾ ಇದ್ರೆ ಕಣ್ಣಿಗೂರು ಸ್ಟ್ರೈನ್ ಆಗುತ್ತೆ ಅದ್ರ ನಿಂದ ಬ್ರೈನ್ಲ್ಲಿರೋ ನರಗಳನೂ
ಹ್ಮ್ ಹೌದೌದು ಸೌ ನಮ್ಮ ಊರನಲ್ಲಂತೂ ಹುಡುಗರು ಇತ್ತೀಚೆಗೆ ಮಲಗದೇ ಇಲ್ಲ ಸರ್ ಒಂಬತ್ತು ಗಂಟೆ ಹತ್ತು ಗಂಟೆ ಆದರೂ ಟಿ ವಿ ನೋಡ್ತಾ ಇರ್ತಾರೆ ಪೇರೆಂಟ್ಸ್ ಕಂಪ್ಲೇಂಟು ಹತ್ತು ಗಂಟೆ ವರಿಗೆ ಟಿ ವಿ ನೋಡ್ತಾರೆ ಹನ್ನೊಂದು ಗಂಟೆವರೆಗೆ ಟಿ ವಿ ನೋಡ್ತಾರೆ
ಇದ್ರಲ್ಲಿ ಹುಡುಗರದ ಅಷ್ಟೇ ಫಾಲ್ಟ್ ಇಲ್ಲ ಮೇಡಮ್ ಪೇರೆಂಟ್ಸ್ನಾತ ಇದೆ ಅವ್ರು ಯಾಕ್ಬ ಬಿಡ್ಬೇಕು ಆ ರೇಂಜ್ಗೆ ಫ್ರೀ ಆಗ್ಬ ಬಿಡ್ಬೇಕು ಮು ಮುದ್ದು ಮಾಡ್ಬೇಕು ಹುಡುಗರನ ಮತ್ತೆ ಅಷ್ಟೊಂದು ಮುದ್ದು ಮಾಡ್ಬಾರ್ದು ಹಾ
ಹೌದೌದು ಕರೆಟ ಸದ
ಅ ಮೊಬೈಲ್ ಯಾಕ್ಬೇಕು ಹೊರ ಕರ್ಕೊಂಡೋಗಂತ ಹೇಳಿ ಅವ್ರನ್ನ ಹ ಪಾರ್ಕ್ ಗೆ ಅಲ್ಲಿ ಇಲ್ಲಿ ಅಡ್ಡಾಡ್ಸ್ ಅಂತ ಹೇಳಿ ಇಲ್ಲಾಂದ್ರೆ ಆಹ ವೈಜ್ಞಾನಿಕ ಕೇಂದ್ರಗಳು ಇರ್ತವೆ ಆ ಕೇಂದ್ರ ಕರ್ಕೊಂಡ್ ಹೋಗ ಅಂತ ಹೇಳಿ ಹಾ ಲೈಬ್ರೆರಿ ಇಡ್ತವೆ ಲೈಬ್ರೆರಿ ಅವ್ರನ್ನ ಅವರಿಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅಲ್ಲಿ ಕುಂದರ ತರ ಮಾಡಂತ ಹೇಳಿ ಹುಡುಗರು ಮನವಲಿಸಬೇಕು ಯಾಕಂದ್ರೆ ಹೆಂಗಾದ್ರೂ ಆಯ್ತ್ ಮೇಡಮ್ ಬಟ್ ಏನಂದ್ರೆ ಪೇರೆಂಟ್ಸ್ ಈಗ ಬಿಸಿ ಬಿಸಿ ಬಿಸಿ ಅ ಚ ವರ್ಕ್ ಬ್ಯುಸಿ
ದು ಅದು ಸರ್ ಅಂತ ಹಂಗ ಬಿಜಿ ಇರೋ ಪೇರೆಂಟ್ಸ್ ಯಾವ ರೀತಿ ಕೇರ್ ತಗೋಬಹುದು ಸರ್ ಟಿವಿ ನೋಡ್ಲಾರ್ದು ಮೊಬೈಲ್ ಕೊಡ್ಲಾರ್ದ ಇವಾಗ ಬಿಸಿ ಇರೋ ಪೇರೆಂಟ್ಸ್ಗುನು ತಾಳ್ಮೆ ಕಡಿಮೆ ಇರುತ್ತೆ ಸರ್ ಅವ್ರ ಕಾಟ ತಪ್ಪಸ್ಕೊಂಡ್ರೆ ಸಾಕು ಅನ್ನಂಗ ಟಿವಿ ಹಚ್ ಕೊಟ್ಬಿಡ್ತ ತರವರಿಗೆ
ಟಿ ವಿ ಅನ್ನೋದು ಏನಿದೆ ಮೇಡಮ್ ಹೇಳ್ತಾ ಇದೀನಲ್ಲ ಯಾವ್ದ ಸುಮ್ಮನೆ ಇ ತರ ವರ್ಕ್ ಹಾಕ್ ಕೊಟ್ಬಿಟ್ರ ಗುನ ಆಯ್ತಲ್ಲ ಟಿವಿನ ಅಂತ ಹೇೇಕಿದೆ ಹುಡ್ಗರು ನಮ್ಮ್ ಮಾತ್ ಕೇಳ್ ಬೇಕು ನಾವು ಹುಡ್ಗರ್ ಮಾತ್ ಕೇಳ್ಬೋಬಾರದು
ಹೌದೌದು ಸರ್ ಹೌದು
ಹುಡುಗರು ಹಠ ಮಾಡ್ತಾರೆ ಅಂತ ಹೇಳಿ ಎಲ್ಲದಕ್ಕೂ ಹೂ ಅಂದ್ರೆ ಕೆಡದ್ವ ಹ ಯಾವ್ದ ಒಳ್ಳೇದು ಯಾವ್ದು ತಪ್ಪು ತಪ್ಪು ಅಂತೇಳಿ ಒಂದು ಒಳ್ಳೆ ದಾರಿಯಲ್ಲಿ ನಡೆಸ್ಬೇಕಾದವ್ರ ಕರ್ತವ್ಯನೇ ನಮ್ದು
ಹೌದೌದು ಸರ್ ಹೌದು ಹ
ಗುತ್ತೆ
ಇತ್ತೀಚಿಗೆ ಪೇರೆಂಟ್ಸ್ನು ಆ ತಾಳ್ಮನೆ ಕಳ್ಕೊಂಡ್ ಬಿಟ್ಟಿದಾರಲ್ಲ ಸರ್ ಅದಕ್ಕೆ ಮಕ್ಕಳಕ್ಕಿಂತ ಪೇರೆಂಟ್ಸ್ ಜಾಸ್ ಟೀವಿಗುಲಳಿಗ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಸರಿಯಲ್ಸ್ಗ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಸ್ಕೂಲಲ್ಲಿ ಒಪ್ಸೋದ್ಕಿಂತ ಟಿವಿ ಸೀರಿಯಲ್ಸ್ ಅಡ್ವರ್ಟೈಸ್ ಸೀರಿಯಲ್ಸ್ ಡೈಲಾಗ್ ಗಳು ಚೆನ್ನಾಗಿ ಹೇಳ್ತಾ ಇದಾರ ಅಂತ ಕಂಪ್ಲೇಂಟ್ ಸರ್ ಮೊನ್ನೆ
ಹ್ಮ್
ಅದೇ ಈ ರೀತಿ ಜಾಸ್ತಿ ಆಗ್ಬಿಟ್ಟಿದೆ ನೋಡ್ರಿ ಹ್ಮ
ಏನು ಮಾಡಕಿಲ್ಲ ಮೇಡಮ್ ಹುಡು ಈಗ ಓದ್ದವರು ತಿಳುವಳಿಕೆ ಇದ್ದವ್ರಗಾದ್ರೆ ನಾವ್ ಹೇಳ್ಬಹುದು ಇಲ್ಲ ಮೇಡಮ್ ನಿಮ್ಮವ್ರನ ಟ್ಯೂಷನ್ ಕಳಸಿ ಆ ಆ ಕೋಚಿಂಗ್ ಕ್ಲಾಸಸ್ ಕಳಸಿ ಅಲ್ಲಿ ಕಳ್ಸಿ ಇಕ್ ಕಳ್ಸಿ ಅಂತ ಹೇಳಿ ಕೆಲವೊಬ್ಬ ಪ್ರೇರೆಂಟ್ಸ್ ಗೆ ಹೇಳಿದ್ರು ಗುಣ ಎಲ್ಲಿ ದುಡ್ ಖರ್ಚಾಗಗ್ತಾವ ಅಂತ ಹೇಳಿ ಎಲ್ಲಿಗೂ ಕಲ್ಸ ಅಲ್ಲ
ಹೌದು ಸರ್ ಅದು ನಿಜಾನೇ ಈಗ ಕೆಲವೊಂದು ಸ್ಲಮ್ ಏಯಾಾಗಗಳಲ್ಲೆಲ್ಲ ದುಡಿನ್ ಲೆಕ್ಕಕ್ತಾರೆ ಒಂದೊಂದುೂ ಪೈಗು ಲೆಕ್ಕ ಆ್ತಾರೆ ಅದಕ ಯಾಕೆ ಆಕಷ್ಟು ಇದಕ್ ಯಾಕ ಇಷ್ಟು ಅಂತ
ಅಷ್ಟಾಗಿನ ನಮ್ ನಮ್ ನಮ್ ಟ್ಯೂಷನ್ಗೆ ಕೆಲವೊಬ್ಬರು ಬರ್ತಾರೆ ಕೇಳ್ತಾರೆ ಹೋಗ್ಬಿಡ್ತಾರೆ ಅವ್ರಕ ಆಮೇಲೆ ಫೀಸ್ ಅಷ್ಟೊಂದ ಕೇಳ್ದಾಗ ನಾವವು ಫೀಸ್ ಹೇಳಿದ್ಮೇಲೆ ಅವರು ಅಸಲ್ ಬರೋದೇ ಇಲ್ಲ ಫೀಸ್ ಮುಖ್ಯನಾ ಹುಡುಗರು ಭವಿಷ್ಯತ್ ಮುಖ್ಯ ಮುಖ್ಯನವ್ರು ಓದುವ ಮುಖ್ಯನ ಹ ತಿಂಗಳಗ ಒಂದ್ ಮುನ್ನೂರು ರೂಪಾಯಿ ಎಷ್ಟ ಆಗುತ್ತೆ ಅಂದ್ಕಂತಾರ ಅದೇ ಮುನ್ನೂರು ರೂಪಾಯಿಲಂದ ಅವ್ರ ಮೊ ಮಕ್ಕಳು ಭವಿಷ್ಯತ್ ಹೆಂಗ ಆಗುತ್ತ ಅಂತ ಯೋಚನೆ ಮಾಡಕೆ ಆಗೋದಿಲ್ಲ
ಮಾಡಲ್ಲ ಸರ್ ಅದೇ ಮುನ್ನೂರು ರೂಪಾಯಿ ಎಲ್ಲೋ ವೇಸ್ಟ್ ಮಾಡ್ ಅವ್ರು ಎಲ್ಲೋ ಕಳ್ಕೊಂತತಾರೆ ಅದನ್ನು ಲೆಕ್ಕ ಹಾಕಲ್ಲ ಯಾವ್ದೋ ಅನ್ ಖರ್ಚ ಮಾಡ್ಕೊರೆ ಮುನ್ನೂರು ರೂಪಾಯ ಅದೇ ಟಿ ವಿ ಡಿಶ್ ಈ ಆರ್ ಸಾವಿರ ತನಕ ಕಳ್ಕೊಂತತಾರೆ ಮಕ್ಕಳಿಗೆ ಮುನ್ನೂರು ಇ ಇಡಕ್ಕೆ ಆಯ ಮುಂದೆ ಮುಂದೆ ನೋಡ್ತಾರೆಮ
ಟಿವ ವಿ ಬರೇ ಫಿಲ್ಮ್ ನೋಡೋದಕ್ಕೆ ಸೀರಿಯಲ್ ನೋಡೋದಕ್ಕೆ ಇದೆ ಅದ್ರಲ್ಲಿಗುನ ಎಷ್ಟೋ ಜಿಯೋಗ್ರಫಿ ಚಾನಲ್ಸ್ ಬರ್ತಾವ ಅದನ್ನು ತೋರ್ಸ್ಬೋದು ಹುಡುಗರಿಗೆ
ಬಟ್ ಯಾರು ಯೂಸ್ ಮಾಡ್ತಾ ಇಲ್ಲ ಸರ್ ಆ ಚಾನೆಲ್ಸ್ ಸೊ ಇ್ದ ಏನ್ ಪ್ಯಾಕೇಜ್ ಬರುತ್ತಲ್ಲ ಸರ್ ಬರೀ ಸೀರಿಯಲ್ಸ್ ಸಾಂಗ್ಸು ಫಿಲ್ಮ್ಸ್ ಅಷ್ಟೆ ಕಾಟನ್ನು ಇಷ್ಟು ಇದಕ್ಕೆ ಮಾತ್ರ ಅಡಿಟ್ ಆಗಬಿಟ್ಟಿದ್ದಾರೆ ಹ್ಞ
ಚೇಂಜ್ ಮಾಡ್ಬೇಕ್ ಮೇಡಮ್ ಫಸ್ಟ್ ಆಫ್ ಫಾಲ್ ನಾವು ಪೇರೆಂಟ್ಸ್ ಮೈಂಡ್ ಸೆಟ್ ಚೈಂಜ್ ಮಾಡ್ಬೇಕಾಗುತ್ತೆ ಪೇರೆಂಟ್ಸ ಅವರು ಬಿಜಿ ಬರೀ ದುಡ್ಡು ದುಡ್ಡು ದುಡ್ಡು ಅಂತ ದುಡ್ಡೆ ಇಂದ ಬಿಳೋದಲ್ಲ ಮನೇಲಿ ಮಕ್ಕಳ ಇದ್ದಾರ ಅವ್ರು ಬಹಶ ಬಗ್ಗೆ ಕಾಳಜಿ ವಹಿಸ್ಬೇಕು ಅವ್ರ ಏನ್ ಮಾಡ್ತಾ ಇದಾರೆ ಏನು ಇಲ್ಲ ಪ್ರತಿನಿತ್ಯ ಅವ್ರದ್ದ ಏನೈತೆ
ಅಲ್ಲ ಸರ್ ಎಜುಕೇಟೆಡ್ಗ ಆದ್ರೆ ಇದೆಲ್ಲಾ ತಿಳಿದಿ ತಿಳಿಸಿದ್ರೆ ಒಂದ್ಸತಿ ಬಿಟ್ಟ ಎಡಸತಿ ತಿಳಿಸಿದ್ರೆ ಅರ್ಥ ಮಾಡ್ ಬಟ್ ಈ ಕೆಲವೊಬ್ರು ಅನ್ ಎಜುಕೇಟೆಡ್ ಸ್ಲಮ್ ಏರಿಯಾಗಳಲ್ಲೇ ಇರ್ತಾರಲ್ಲ ಒಟ್ಟಾರೆಯಾಗಿ ಅವ್ರಿ ಯಾವ ರೀತಿ ಅವೇರ್ನೆಸ್ ಮೂಡಿಸ್ಬಹುದು ಸರ್ ಈ ಟಿ ವಿ ತೋರ್ಸೋದರಿಂದ ತಪ್ಪು ಅಂತಂದಲ್ಲ ಇಂಥದ್ದೇ ತೋರಿಸ್ರಿ ಇಂಥದ್ದು ತೋರಿಸಬೇಡ್ರಿ ಅಂತ ಯಾವ ರೀತಿ ಅವೇರ್ನೆಸ್ ಮೂಡಸ್ಬವುದು
ನೀವ್ ಎಷ್ಟನ್ನ ಹೇಳಿ ಮೇಡಮ್ ನೀವ್ ಎಷ್ಟೇ ಕಂಡಕ್ಟ್ ಮಾಡ್ರಿ ಅವೇರ್ನೆಸ್ ಒಂದ್ ಪ್ರೋಗ್ರಾಮ್ಗಳ್ ಎಷ್ಟೇ ಕಂಡಕ್ಟ್ ಮಾಡ್ರಿ ಕೇಳ್ತಾರೆ ಅವ್ರ ಕೆಲ್ಸ ಅವರು ಮಾಡ್ತಾರೆ ಇನ್ನು ಹೆಚ್ಚು ಕಡಿಮೆ ಆಯ್ ಇತ್ತಂದ್ರೆ ಆ ಹುಡುಗರ್ನಗುನ ಕೆಲ್ಸಕ್ ಬಾ ಅಂತ ಹೇಳಿ ಕರೀತಾರೆ
ಹೌದು
ಹೋದದ್ರ ಬಗ್ಗೆ ಗುನಗಮನ ಇದು ಮಾಡಕ್ ಗಲ್ಲ ಅವ್ರಿಗೆ ಮೊಬೈಲ್ ಕೊಟ್ಬ ಬಿಡ್ತಾರೆ ಅವ್ ಹುಡುಗರು ಏನ್ ಮಾಡ್ತಿರ್ತಾ ಇತಾರ ಮನೇಲಿ ಗೊತ್ತಿಲ್ಲ ಇವ್ರು ಹೋಗ್ಬಿಡ್ತಾರೆ ಕೆಲ್ಸಕ್ಕೆ
ಹ್ಮ್
ಹುಡುಗ್ರು ಮಾತ್ರ ಕೆಡ್ತಾರೆ ಹಂಗೆ
ಹೌದೌದು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ತಾನ್ಕ
ಇರ್ತಾರ ಒಳ್ಳವ್ರು
ಹ್ಮ್ಆಯಿತು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಸರ್ ಓಕೆ ಬಾಯ್